ಸಿ
ಹಲೋ.
ಕೇಳ್ಸುತ್ತಾ
ಹಾ ಕೇಳಸಿದ್ದಿ ಹೇಳಿ ವಿ ಸರ್.
ಅಲ್ಲಿ ಇಸ್ಕೇಶ್ ಪ್ರಯಾಣ ಮುಗ್ದಿ
ಹ್ಮ್.
ನೆಕ್ಸ್ಟೂ ಬೆಳಿಗ್ಗೆ ಬೆಳಿಗ್ಗೆ ಬಸ್ ಕುತ್ಕೊಂಡ್ ಹೊರಟ್ವಿ ಓ ಕೇ ಸೀತಾಪುರ್ ರೀಚ್ ಆಗೋಸೊತ್ತಿಗೆ
ಹ್ಮ್
ಹಾಂ ಇವ್ನಿಂಗ್ ಅರೌಂಡ್ ಫೈಯೋ ಕ್ಲಾಕ್ ಆಗಿತ್ತೇನೋ ಫೈ ಫೈವ್ ತರ್ಟಿ ರೀಚ್ ಆಗಿ ಅಲ್ಲಿಂದ ಎಷ್ಟು ಒನ್ ಒನ್ ಅಂಡ್ ಹಾಫ್ ಕಿಲೋಮೀಟ್ರ ಸೌನ್ ಪ್ರಯೋಗ
ಹ್ಮ್
ಅಲ್ಲಿಗೆ ಹಂಗೆ ಬೆಟ್ಟ ಹತ್ಕೊಂಡ್ ನಡ್ಕೋಂಡ್ ಹೋಗಿ ರೋಡಲ್ಲಿ ಸೊ ಒಂದ್ ಪ್ರಯಾಗ ಹೋದ್ವಿ ಇವಾಗಾ ಎಲ್ಲಿ ಇರೋದು ಅಂತ ಯೋಚನೆ ಮಾಡ್ತಿದ್ವಿ
ಹ್ಮ್
ಆಹ ಎಲ್ಲ ಇದ್ರಲ್ಲಿ ಡಾಮೆಟ್ರಿ ಇರುತ್ತೆ ಅಲ್ಲಿರಣ ಅಥವಾ ಯಾವ್ದಾರೂ ರೂಮ್ ಮಾಡ್ಕೋಂಡ್ ಪಳಣ ಅಂತ ಅ ನಾಲ್ಕು ಜನ ಆಯ್ತ್ ಜ್ವಲ ಎಂಗೂ
ಹ್ಮ್
ಕ್ಕೇನು ಬೇಗ ಹೊಯ್ ಹೊರ್ಡ್ಬೇಕು
ಹ್ಮ್
ಅದಕ್ಕೆ ಚೆನ್ನ ನಿದ್ದೆ ಮಾಡಿದ್ರೆ ಬೆಟರು ಅಲ್ಲಿ ಡಾರ್ಮೆಂಟ್ ಟಲ್ಲಿ ಜಾಗನೂ ಜಾಸ್ತಿ ಇರಲ್ಲ ಏನೋ ಎಂಜಾಯ್ಮೆಂಟ್ ಮಾಡಕ್ಕ್ ಆಗಲ್ಲ ಜಲ್ ಜೋರಾಗಿ, ಅದಕ್ಕೆ ರೋಮ್ ಆ ಹಾಕೊಂಡು
ಹ್ಮ್
ಬಗ್ಗೆ ಮತ್ ಮಾತಾಡದು ಒನು ಎರಡ್ ಸಾವಿರ ಅಂದ ಒಂದ್ ನೈಟ್ಗೆ ಏನು ಅಲ್ಲಿ ಮೇಲ್ಗಡೆ ಹೋದಂಗೆಲ್ಲಡ್ ಜಾಸ್ತಿ ಹಾಗೆ ಆಗತ್ತೆ
ಹ್ಮ್
ಹ್ಮ್ದಕ್ಕೆತಗೊಂಡ ರೂಮ್ ನ ಇ ಪ್ರಾಬ್ಲಮ್ ಏನ ಅ ಬಿಸನಿರಿಲ್ ಬಿಸನಿ ನೀನ ಹೊರಗಡೆ ಕಾಸಕೋಟ್ಟು ಬಿಸ್ ನೀರು ತಗೋಬೇಕು ಹೋಬೇಕು
ತಣ್ಣೀರಲ್ಲಿ ಮಾಡುತ್ತಾನೆ ಮತ್ತೆ
ನಾನ್ ತಣ್ಣೀರಲ್ಲಿ ಮಾಡದ ಮಿಕರು ಬಿಸ್ನೀರ್ ನರ್ ಬೇಕು ಬದುಕಲ್ಲ ಅಂತ ಅಂದ್ರು ಮತ್ತೆ ಕೆಳಗಡೆ ಒಬ್ಬ ಅಂಗಡಿ ಅವನ ಇದ್ದ ಹಂಗ ಹೇಳಿ ಹೌಲ್ಲ ತರ ಕೊಯಿಲ್ ಅ ಸ್ ಕಕೊಂಡು ಒಂಚೂರು ಕಾಸು ಕೊಟ್ಟು ಇಲ್ಲ ಇರ್ಲಿಲ್ಲ ಅವನು ಕಾಸ್ ಕೊಟ್ಟು ಅವನ್ ಅವ್ರ ಮನೆಯಲ್ಲಿ ಕಾಯಿಲ್ ತಗೊಂಬಂದ್ದು ಹ್ಮ ಇಸ್ ನೀರ್ ಮಾಡಿ ಕೊಟ್ಟ ಒಂದೊಂದ್ ಬಕೆಟ್ಗೆ ಎಷ್ಟೋ ಐವತ್ತು ರೂಪಾಯಿನ ಎಷ್ಟು ತಗೊಂಡ
ಹ್ಮ್
ಏ ಒಂಡ್ ಸ್ನಾನ ಮಾಡಿ ಎಲ್ಲಾ ಪ್ರೆಶ್ ಆದ್ರು
ಹ್ಮ್
ಹ ಅ ತಣ್ಣೀರ ಮಾಡಿದೆ ಸರಿ ಹಗಿತ್ತು ಹೆ ಚಳಿಗುರು ಆಮೇಲೆ ಅನ್ನಿಸತು ನಾನು ಬಿಸ್ ನ್ ಮಾಡಕಿತ್ತು ಅಂತ ಹ ಹ ಬಟ್ ನೀರು ಚೆನ್ನಾಗಿತ್ತು ಆದ್ರೂ ಕಾಯಸ್ ಫುಲ್ಲು ಕೊಲ್ಡು ವೀ ಕೋಲ್ಡ್
ಹ್ಮ್
ಸ್ನಾನ ಮುಗಸಿ ನೆಕ್ಸ್ಟ್ ಮತ್ತೆ ರೆಡಿಯಾಗಿ, ಒಂಚುರು ಸುತ್ತಾಡ್ಕೊಂಡ್ ಬರೋಣ ಅನ್ಕೊಂಡ್, ಸಾಯಂಕಾಲ ಬಂದು ಎಲ್ಲಾ ಕಡೆ ಈ ಕಡೆ ಹೆಂಡಿಂದ ಆ ಕಡೆ ಎಂಡವರ್ಗೂ ಹೋಗಿ ಎಲ್ಲಿ ಈ ಕಡೆ ಸೀತಾಪುರ್ ಇಂದ ಆ ಕಡೆ ಅದು ಬಿಲ್ ಜು ಬರತ್ತೆ ನೋಡು ಸ್ಟಾರ್ಟಿಂಗ್ ಅಲ್ಲಿ ಆ ಅದು ಟ್ಯಾಕ್ಸಿ ಎಲ್ಲ ಸಿಗುತ್ತಲ್ಲ ಗೌರಿಕೊಂಡು ಹೋಗ ಅಲ್ಲಿವಗ ಎಲ್ಲಾ ಸುತ್ತಾಡ್ಕೊಂಡ ಏನೇನ ತಗೋಬೇಕು ಅಂತಿದ್ರು ಹಬ ಟ್ಯಾಬ್ಲೆಟ್ ಎಲ್ಲಾ ಎಮರ್ಜೆನ್ಸಿಗೆ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಏ ಮತ್ತೆ ರಾತ್ರಿ ಅಲ್ಲೇ ಒಂದ್ ಕಡೆ ಊಟ ಮಾಡಿ
ಹ್ಮ್
ಬಂದೆ ಬಂದು ಇದ್ದೇನೆ ಬರಲ್ಲ ಫ್ರೆಂಡ್ ಜೊತೆ ಇದ್ದ ಫಸ್ಟ್ ಆಫ್ ಆಲ್ ಆಡ್ಕೊಂಡಿದ್ರು ಅ ಸಂಭವೊಂಡ ಜಗಳ ಮಾಡ್ಕೊಂಡು
ಹ್ಮ್
ಯದು ಹಳೆ ಕತೆೆಗಳ ಎನ್ಸ್ಕೊಂಡು ಮತ್ತ ಕಕೊಂಡಿದ್ರು ನ ಯಾವಾಗ್ ಮಲ್ಕ ನಾನ್ ಯಾವಾಗ ಮಲ್ಕೊಂಡ ನನಗ್ ಗೊತ್ತಿಲ್ಲ ಕರೆಕ್ಟ್ ಆಗಿ ನಂದ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಮಲ್ಗಿದ್ ನೆನಪು ಅಂದ್ರೆ ಅಲ್ಲಿವರ್ಗೂ ನೆನಪು ಅದಾದ್ಮೇಲೆ ಏನ್ ಗೊತ್ ಗೊತ್ತಾ ಇವ್ರ ಎಷ್ಟೊತ್ತಗ ಮರ್ಕೊಂಡ್ರ ಏನ್ ಕತೆನೋ ಮತ್ತೆ ಬೆಳಿಗ್ ಹನೆ ನಾನೇ ಎದ್ದು ನಾಲ್ಕ್ ಗಂಟೆಗೆ ಎಬಸ್ದೆ ಎಲ್ರುನು ಎಲ್ರು ಅಂತ ಹೊಲ್ಗಡೆ ಬಾ ಅಂತ ನೋಡ್ತೀವಿ ಅವಾಗ್ಲೇ ಕ್ಯೂ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಇಲ್ಲಿವರು ನಮ್ಗ್ ಗೊತ್ತೇ ಇರ್ಲ್ಲಿಲ್ಲಲ ಅದು ಅಲ್ಲ ಕ್ಯಾಬ್ ಲ್ಲ ಫಸ್ಟ್ ಇದನ್ನ ರಿಜಿಸ್ಟ್ರೇಷನ್ ಸ್ಕ್ಯಾನ್ ಮಾಡಿಸ್ಬೇಕಿತ್ತು.
ಹಾ
ಹ ಸ್ಕ್ಯಾನ್ ಮಾಡಕ ಇಷ್ಟು ಉದ್ದ ಕ್ಯೂ ಇದೆ ಅದಾದ್ಮೇಲೆ ಟ್ಯಾಕ್ಸಿಗ ಮತ್ತ ಮತ್ತಷ್ಟು ಉದ್ದಕ್ಯೂ
ಹೂ
ಹ ನಮಗೆ ಅದು ಮುಂಚೆ ಗೊತ್ತಿರಲಿಲ್ಲ ಅಷ್ಟು ಕಿವ ಇರು ಹ ಅಲ್ಲೇ ಕ್ಯೂ ಅಲ್ಲಿ ಅಲ್ಲೇ ಒಂದ ಎರಡು ಫೋಟೋ ಆಯ್ತು ಸ್ಟ್ರಾ ಆ ಏಳುವರೆ ವರೆಗೂ ಅಲ್ಲೇ ಇದ್ದೆ ಏನಾಪ್ಪ ಕ್ಯೂ ಅಲ್ಲೇ ಆರು ಎಲ್ಲಿ ಟ್ಯಾಕ್ಸಿ ಸಿಕ್ತು ಅಲ್ಲಿಂದ ಗೌರಿ ಕೊಂಡಾಗೆ ಹೋಗಿ ಅಲ್ಲೇ ಒಂದ ಅರ್ಧ ಕಿಲೋ ಮೀಟರ್ ನಾಡದ್ವಿ ಹ ಒಂದ್ ಬ್ಯಾಗ್ ಅಲ್ಲ ಇಲ್ಲ ನಮ್ಮ ನಾಲ್ಕ್ ಬಾಗ್ ಇತ್ತು ನಾಲ್ಕಕ್ ಬ್ಯಾಗನೂ ಅಲ್ಲೇ ಕೆಳಗಡೆ ಇಟ್ಟ ಬಂದಿದೀವಿ ಒಂದೇ ಬ್ಯಾಗ್ ತಗೊಂಡು ಮಿಕ್ಕಿದ್ದೆಲ್ಲಾ ಲಾಕರ್ ಇತ್ತು ಲಾಕರಲ ಕೊಟ್ಟು ಬಂದಿವೆ ಅಲ್ಲೇ ಹೋಗ್ತಿದ್ದಂಗೆ ನಡ್ಕೊಂಡ್ ಹೋದ್ವಿ ಅರ್ಧ ಕಿಲೋಮೀಟರ್ ಹೂ ಫ್ರೆಂಡ್ಸ್ ಗೆಲ್ಲ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗ್ಬಿಟ್ಟಿತ್ತು ಆಲ್ರೆಡಿ
ಹೂ
ಸರಿ ಏನಾದ್ರೂ ತಿಂದುಕೊಂಡ ಹೋಗೋಣ ಅಂದಕೊಂಡು ಅಲ್ಲೇ ಏನರ ಹೋಟೆಲ್ ಸಿಕ್ತು ಚಿಕ್ಕದು ಅಲ್ಲಿ ಆಲೂ ಪರೋಟ ಅದು ಇದು ತಿಂದು
ಹು
ಹಂಗೆ ಮುಂದೆ ಹೋದ್ವಿ ಒ ಹೋಗ್ತಾ ಹೋಗ್ತಾ ಎರಡು ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಇನ್ನು ಕಂಡೀಷನ್ ಇತ್ತ ತೋ ಎಲ್ರೂ ಒಂದೊಂದು ಕಿಲೋ ಹಕೊಂಡು ಬ್ಯಾಗ ಹಕೊಂಡು ನಡೆಯಬೇಕು
ಹೂ
ಆಮೇಲೆ ಎಲ್ಲ ಹಂಗೆ ಒಂದ ಕಿಲೋಮೀಟರ್ ಆದ್ಮೇಲೆ ಚೇಂಜ್ ಮಾಡ್ತಾ ಇರಬೇಕು
ಹು ನೀವು ಇದಕ್ಕಿಂತ ಗೌರಿ ಕುುಂಡಲ್ ರೂಮ್ ಮಾಡಬಹುದಾಗಿತ್ತಲ್ಲ ಸೋನ್ಪ್ರಿಯದ ಗೌರಿ
ಗೌರಿ ಕುಂಡಲ್ ರೂಮಾ? ರೂಮಾ, ನಮಗ್ ಅವಾಗ ಅಷ್ಟೊಂದ ಐಡಿಯ ಗೊತ್ತೇ ಇರ್ಲಿಲ್ಲ ಕಣೋ, ಅಲ್ಲಿಗೂ ಹೋಗ್ಬೋದಿತ್ತು ಅಂತ.
ಅಲ್ಲ ನಿಮ್ಮ್ ಫ್ರೆಂಡ್ ಹೋಗಿದ್ನಲ್ಲ ಫಸ್ಟ್ ಟೈಮೆ, ಅವಾಗ ಗೊತ್ತಿದ್ದಿಲ್ವಾ ಅಂತ.
ಹ, ಅವನ್ಗೂ ಗೊತ್ತಿರ್ಲಿಲ್ಲ.
ಓಕೆ, ಗೌರಿ ಕುಂಡಲ್ ಮಾಡಿದ್ರೆ ಅಲ್ ಬಿಸ ಬಿಸ್ನೀರ್ದ್ ಇದಿತ್ತಲ್ಲ, ಅಲ್ಲೇ ಸ್ನಾನ ಸ್ನಾನ ಮಾಡಬಹುದಿತಲ್ಲ ಅಂತಿದ್ದೆ.
ಹ್ಮ್, ಮಾಡ್ಬೋದಿತ್ತು ಬಟ್ ನಮಗೆ ಅದೆ ಅಷ್ಟೊಂದು ಐಡಿಯಾ ಇರ್ಲಿಲ್ಲ, ಇವಾಗ ಅಲ್ಲಿಗ್ ಹೋಗ್ ಬಂದ್ಮೇಲೆ ಇವಾಗೆಲ್ಲಾ ಗೊತ್ತಿರ್ತದೆ. ಅದನ್ ಮಾಡ್ಬೋದಿತ್ತು, ಇದ ಮಾಡ್ಬೋದಿತ್ತು ಅಂತ.
ಹ್ಮ್, ಅಲ್ಲಿ ಇದ್ದ ದೇವಸ್ತಾನಗ ಹೋದ್ರ, ಅಲ್ಲಿ ಗೌರಿ ಮಾಟದ ತೆಂಪನು.
ಇಲ್ಲ ಏನು ಮಾಡಿಲ್ಲ ಅಲ್ಲಿ. ಗೊತ್ತೇ ಇಲ್ಲ, ನಮ್ಗಲ್ಲಿ.
ಓಕೆ, ಹಾ ಸರಿ, ಕಂಟಿನ್ಯೂ ಮಾಡು ನಿಂದು.
ಎಲ್ಗ್ ಹೋದ್ವಿ ಆಂ ತಿನ್, ತಿಂದು ಆಲೂ ಪರೋಟ ಊಟ ಏನ ಆಯ್ತು? ನಿನ್ದು? ಹಂಗೆ ಸ್ಟಾರ್ಟ್ ಮಾಡ ಅದು ಹತ್ತಕ್ಕೆ. ಫಸ್ಟ್ ಫಸ್ಟ್ ಜೋಶ್ ಅಲ್ಲಿ ಇದ್ರು ಹುಡುಗ್ರು ಹೆವಿ ಫಾಸ್ಟ್ ಆಗ ನಡ್ಕೋಂಡ್ ಹೋದ್ರು. ಒಂದ್ ಎರಡು ಕಿಲೋಮೀಟರ್ ಆಗ್ತಿದಂಗೆ, ಶುರು ಆಯ್ತು, ಪಾಯ ಒಬ್ಬೊಬ್ಬರಿಗು
ಹ್ಮ್
ಫಸ್ಟ್ ಬ್ಯಾಗ್ನ್ ನನಗ್ ನಾನ್ ಹಾಕೊಂಡ್ವ್ನ ಅವಾಗ, ಫಸ್ಟ್ ಒಂದ ಅರ್ಧ ಕಿಲೋಮೀಟರ್ ನನ್ ಫ್ರೆಂಡ್ ಹಾಕಿದ್ದ, ಇನ್ನೊಬ್ ಆಮೇಲೆ ಅದಾದ್ಮಲೆ ಒಂದ ಕಿಲೋಮೀಟ್ರ ಎರಡ್ ಕಿಲೋಮೀಟರ್ ನನ್ದ ಇನ್ನೊಬ್ಬ ಫೆಂಡ್ ತಗೊಂಡ. ಅದಾ ಆದ್ಮೇಲೆ ನನ್ ಕಡೆ ಬಂದಿದ್ದು ಹೋಗ್ಲೇ ಇಲ್ಲ ಅವ್ರ ಹತ್ರ ವಾಪಸ್ ಬ್ಯಾಗ ಅದ್ ಅರ್ಧ ದಾರಿವರ್ಗೂ.
ನೀನು ಕೊಡ್ ಹೋಗಿಲ್ಲ.
ಹೂ, ನಾನ್ ಹಂಗೆ ಮುಂದೆ ಮುಂದೆ ಹೋಗ್ತಿದ್ದೇ, ಅವರ್ ಹಂಗೆ ಹಿಂದೆ ಉಳ್ಕೊಂಡ್ ಬಿಡೋರು. ಅವ್ರು ಒಂದೇ ಫೇಸ್ ಅಲ್ಲಿ ಬನ್ರು ಅಂತಂದ್ರೆ ಕೇಳ್ತಿರ್ಲಿಲ್ಲ. ನಿಲ್ಲೋದು, ಕೂರೋದು, ಬರೋದು, ನಿಲ್ಲೋದು, ಕೂರೋದು, ಬರೋದು
ಹ್ಮ್
ಪ್ರಾಬ್ಲಮ್ ಆಗಿ ನ ನಾನೇ ಎತ್ಕೊಂಡು ಬಂದೆ ಬ ಬಿಡ ಸುಸ್ತ ಆಗ್ತಿದ್ದಾರೆ ತುಂಬಾ ಯಾಕೋ ಅನ್ಕೊಂಡು. ಅದು ಅಲ್ಲ. ದಾರಿಗೆ ಕ್ರಾಸ್ ಮಾಡ್ತೀವ್ ನೋಡಿ ಈ ಕಡೆಯಿಂದ ಈ ಕಡೆ ಬ್ರಿಡ್ಜ್ ಮೇಲಿಂದ.
ಅರ್ಧ ದಾರಿ ಹೋಗ್ಮೇಲೆ ಏಳು ಕಿಲೋಮೀಟ್ರರ್ ಆಗ್ತತಿವಲ್ಲಾ ಅಲ್ಲ ರಾಮ್ ಬಾಡ ಅಂತ ಬರುತ್ತಲ್ಲ.
ಹಾ ಯಾದ್ ಈ ಕಡೆಯಿಂದ ಈ ಕಡೆ ಹೋಗ್ತೀವಲ್ಲ ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ ಶಿಫ್ಟಿ. ಆಗ್ತೀವಿ ಆಗ ಬಂದು ಇಲ್ಲಿ ಚೆನ್ನಾಗಿದೆ ಪ್ಲೇಸ್ ಅನ್ಕೊಂಡ್ ಬ್ಯಾಗ್ ಇಟ್ಟು ಒಂದ್ ಅರ್ಧ ಅವರ್ ಕೂತ್ಕೊಂಡು ನದಿಲಿ ಒಂಚೂರು ಆಟ ಆಡ್ಕೊಂಡು
ಹ್ಮ್
ಫೋಟೋ ಗಿಟ್ ಯಲ್ಲ ತಗಸ್ಕೊಂಡು ಒಂಚೂರು ರಿಫ್ರೆಶ್ ಆಗಿ ಇದು ಏನ್ ಇಟ್ಟಿರ್ತಿದ್ರಲ್ಲ ಏನ ಪಾನ್ಕ ನಿಂಬಣಿ ಪಾನ್ಕ ಎಲ್ಲ ಮಾಡ್ತಿರ್ತಾರೆ
ಹ್ಮ್ ಹ್ಮ್
ಕೊಡ್ದು ಚೂರು ಎನರ್ಜಿ ಬರ್ತ ತೆರ್ಕೊಂಡು ಆಮೇಲೆ ಅಲ್ಲಿಂದ ನಮ್ ಅತ್ತೆ ಮನೆ ಫೆಂಡ್ ಒಂದಚೂರು ಬ್ಯಾಗ್ ಹಾಕೊಂಡ ನಾ ನಾಕೋತಿನ್ ಕೊಡೊ ಅಲ್ಲಿಂದ ಸಿ ಹ ಹೊಲ್ಟವಿ ಮೇಲೆ ಹೋದ್ಮೇಲೆ ಹ ಎಲ್ಲೋ ಫ್ರೆಂಡಗ್ ಮತ್ತೆ ಅವಂಗೆ ಹೊಟ್ಟೆ ಹಸಿತಿದೆ ಹೊಟ್ಟೆ ಹಸಿತಿದೆ ಅಂತ ಅಂತಿದ್ದ ಅದ ಯಾವದೋ ದೂರದಲ್ಲ ಯಾವದೋ ಬಿಲ್ಡಿಂಗ್ ಕಾಣಿಸ್ತಿತ್ತು ಅ ಬಿಲ್ಡಿಂಗ್ ಹೋಗೋಣ ಅಲ್ಲಿವರೆಗೂ ಏನು ಕೇಳಳ್ಬೇಡ ಅಲ್ಲಿಗೆ ಹೋದ್ಮೇಲೆ ಊಟ ಮಾಡೋಣ ಅಂತ ಅಂತಿದ್ವಿ
ಹ್ಮ
ಕೂತ್ಕೊಂಡ್ಂಬಿಟ್ರೆ ರೀಚ್ ಆಗದೆ ಯಾವಾಗ ಅಂತ ನಮ್ದು
ಹ್ಮ್
ಬಿಲ್ಡಿಂಗ್ ಹೋಗ್ತಿವಿ ಹೋಗ್ತಿವಿ ಬರ್ತಾನೆ ಇಲ್ಲ.
ರೈನ್ಬೋ ತರ ಹೋಗ್ತಾರೆ ಹತ್ರತ್ರ ಹ್ಮ್.
ಕಾಲ್ ಕವರ್ ಆದ್ಮೇಲೆ ಸಿಗ್ತದು ಬಿಲ್ಡಿಂಗ್. ಅಲ್ಲಿವರೆಗೂ ಸಿಕ್ಕಿರಕಿಲ್ಲಾ ಇಲ್ಲೇ ಇದೆ ಇಲ್ಲೇ ಇ ಅದು. ಟ್ಟ ಸಿಕ್ತ ಕಾಣಸ್ತಿತ್ತು. ಆದ್ರೆ ಇನ್ನ ದೂರ ಹೋದ ಎಷ್ಟು ದ ಹತ್ರ ಐತಿ ಅಷ್ಟ್ ದೂರ ಅನ್ಸದು ಮತ್ತೆ. ಎಲ್ಲಿಗೋ ಹೋಗೋಸ ಮತ್ತಿಗೆ ಮಧ್ಯಾಹ್ನ ಎರಡೂವರೆ ಮೂರ್ ಗಂಟೆ ಆಗಿತ್ತು ಆಲ್ರೆಡಿ.
ನೀನ್ ನಾಲ್ಕ ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾ?
ಏನ್ ಹತ್ತಕ್ಕ
ಹಾ
ಏ ಇಲ್ಲ ಆರೂವರೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್.
ಹ್ಮ್
ಅದೇ ಕ್ಯೂ ಅಲ್ಲೇ ಹೊಲ್ಟ ಆಯ್ತು ಅದ್ನಲ್ಲ ಟೈಮೂ.
ಹ್ಮ್
ಅಲ್ಲಿಗೆ ಹೋಗಿ. ಊಟ ಮಾಡಿ ಅದು ಬೇರೆ ಅರ್ಧಂಬರ್ದ ಬೆಂದಿತ್ತು. ಹ ಹೈಟ್ ಅಗಿ ಕರೆಕ ಟ್ಟಾಗಿ ಬೆಂದು ಇರ್ಲಿಲ್ಲ.
ಹ್ಮ್
ಮತ್ತೇ ಊ ಊಟ ಮಾಡ್ಕೊಂಡು ತೇವಳ್ಕೊಂಡು ಹೋಗಿ. ಅದು ಇದು ಮಾಡಿ.
ಹ್ಮ್
ಕಡೆಗೆ ಸಾಯಂಕಾಲ ಅಷ್ಟು ಐ ಆರು ಗಂಟೆ ಆರೂವರೆ ಆಗಿತ್ತೇನೋ ಮೇಲ್ಗಡೆ ರೀಚ್ ಆದ್ವಿ.
ಹ್ಮ್.
ಹೋಗಿ ಎಲ್ರೂ ಆಲ್ಮೋಸ್ಟ್. ಡಿವೈಸ್ಟೆಡ್ ಆಗಿದ್ರು ಫುಲ್ಲು.
ಹ್ಮ್.
ಒಂದ್ ಅಲ್ಲೇ ಟೆಂಟ್ ತಗೊಂಡು ನಾಲ್ಕು ಜನ ಇರೋತರಾ. ಎಂಟ ಹಾಕೊಂಡು ಮತ್ತೆ ದೇವಸ್ಥಾನ. ನನ್ನ ಹತ್ರ ಹೋಗಿ ಅದು ಸಾಯಂಕಾಲ ಆರತಿ.
ಹ್ಮ್ ಹ್ಮ್.
ತಗೊಂಡು ದರ್ಶನ ಮಾಡ್ಕೊಂಡು.
ಹ್ಮ್
ಚೆನ್ನಾಗಿತ್ತು. ತುಂಬಾ ಫುಲ್ ಪವರ್ಫುಲ್ ಅನಸ್ತ್.
ದರ್ಶನ ಮಾಡಿಲ್ವಾ? ಮಾಡಿದ ದರ್ಶನ ಆಯ್ತಾ?
ಅದೇ ಹೊರಗಡೆನೆ.
ದೇವಸ್ಥಾನ ಆಡ್ತಿ ಮಾಡ್ತ. ಅವಾಗ ನೋಡಿದ್ದ? ಹ್ಮ್
ಮಾಡಿ ಸೀದಾ ಮತ್ತೆ ಊಟ. ಊ ಮಾಡ್ಕೊಂಡ್ ಬಂದ. ಮಲ್ಕೊಂಡ್ವಿ ನೆಕ್ಸ್ಟ್ ದಿವ್ಸ. ಮತ್ತೆ ಎದ್ದು ಅಹ ನನ್ ಸತಿ ದೇವಸ್ಥಾನ ಹತ್ರ ಹೋಗಿ ಎಲ್ಲಾ ಸುತ್ತಾಡ್ಕೊಂಡ್ ಅಲ್ಲೇ ಸುತ್ತಮುತ್ತ ಸುತ್ತಾಡ್ಕೊಂಡು.
ಹ್ಮ್
ಒಂಚೂರು ಫೋಟೋ ಗಿಟೋ ಎಲ್ಲ ತಗೊಂಡು ಸನ್ ರೈಸ್ ಎಲ್ಲ ಸನ್ ರೈಸ್ ಸಕತ್ ಆಗಿ ಕಾಣುತ್ತೆ ಅಲ್ಲಿಂದ. ಅದೊಂದು ನೋಡಿ. ಮತ್ತೆ ಕೆಳಗಡೆ ಇಳ್ಕೊಂಡು. ಬಂದ್ವಿ.
ಆಮೇಲೆ ಮತ್ತೆ ಸರಿ ಆಯ್ತು ಸರಿ ಬಾಯ್.
ಬಾಯ್ ಬಾಯ್.